ಹ
ಹಾ, ಹೇಳಪ್ಪಾ
ಏನ್ ಮಾಡ್ತಿರಪ್ಪಾ
ಏನಿಲ್ಲ ಟೂರ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದೀನಿ ಮಲ್ ಹೌದಾ,
ಯಾರಾರಲಿ ಒಬ್ಬ್ರೇನ ಆಲ್ಲ
ಹಾ, ಒಬ್ಬನೇ ಹೋಗ್ತೀನಿ ಯಾರು ಬೇಡ ನಂಗೆ.
ಒಬ್ಬನೇ ಪಂಚೆತ್ೋಗ್ಬೇಕು ಅ ಇಲ್ಲ ಆಗತ್ತ ಹೋದ್ರೆ
ಯಾರು ಬರಲ್ಲ ಸುಮ್ನೆ ಏನಕ್ಂತ.
ಹೌದಾ, ಯಾರು ಹೋಗ ಟ ಇರೋದು
ನಾ ಒಬ್ನನೆ ಅಂತ ಹೇಳದ್ನಲ
ಹ್ಮ್, ನೀವ ಒಬ್ಬನೇ ನಿಜ ಸುಳ್ಳು ಹೇಳ್ತಾದಿಯಾ.
ಮತ್ತ್ ನೀವು ಬರ್ತ್ರರ ಬನ್ನಿ ಹೋಗೋಣ ಅದ
ಇಲ್ಲ ಗುರು ಇವಾಗ ತುಂಬಾ ಕೆಲ್ಸ ಜಾಸ್ತಿ ಇದೆ. ಓದಕ್ ಓದ್ಬೇಕು ಇವಾಗ
ಏನಿಲ್ಲ ಒ್ ವಾರ
ಎಲ್ಲಗಳು ಒಂದೊಂದ ಒಂದೊಂದ್ ನಿಮಿಷ ಕೂಡ ಇವಾಗ ಇಂಪಾರ್ಟೆಂಟ್ ನಮಗ.
ೂರ ಎಂಟ್ರೆಸ್ಟ್ವಾ ನ
ಇಲ್ಲ ಈವ ಎಕ್ಸಾಮ್ ಕಾಲ್ಪ ಇದೆಯಲ್ಲ ಓದ್ಬೇಕ್ ಇನ್ನೊಂದ್ ಎರಡು ತಿಂಗಳು.
ಹೌದಾ
ಹ್ಮ ಹಾಗೆ
ಹ್ಮ್ ಹ್ಮ್ದದ್ರದ
ಹ ಅವಂಗ್ಬ ತಿಂಗ
ಹಾ
ನೀವು ಓದಿಪ್ಪಾ ಇವಾಗ ಎಕ್ಸಾಮ್ ಕಾಲ್ಫಾಂ ಆಗ್ತಾ ಇದೆ.
ಹ್ಮ್ ಹೋಗಣ ನಮ್ ಫ್ರೆಂಡ್ ಧಾರವಾಡಗೋಗನೆ ಮೊನ್ನೆ.
ಮತ್ತೆ ಹೋಗು ಧಾರ್ವಾಡ ಅಂದ್ರೆ ಇವಾಗ ಹೋಗ್ಬಿಡು ಈಗೇನ್ ಆಯ್ತಲ್ಲಾ.
ಎಕ್ಸಾಮ್ ಆಯ್ತು ಇನ್ನು ಕಂಪೂಟರ್ ಒಂದಿದೆ.
ಇನ್ನೆಷ್ಟ್ ತಿಂಗಳಿದೆ?
ಇನ್ನೊಂದ್ ಎರಡ್ ತಿಂಗ್ಳು ಇರ್ಬೋದೇನೊ.
ಹೌದಾ ಇನ್ ಎರಡು ತಿಂಗಳು ಹಾಸ್ಟಲಲ್ಲಿ ಇಟ್ಕೊಂತಾರ?
ಹ್ಮ ಇಟ್ಕೊಂತಾರೆ
ಇನ್ನು ಎರಡು ತಿಂಗಳಂಗೆ ನಿನ್ನ್ ಕಾಲೇಜ್ ಮುಗ್ದಿದಿ ಯಾಕ ಹೋಗ್ತೀನಾನಲ್ವ.
ಹೇಳ್ತಿನಿ ಈ ತರ ನಂದು ಕಂಪ್ಯೂಟರ್ ಇದಿ ಅವ್ ಮುಗ್ದ ಮೇಲೆನ ಹೋಗ್ತೀನಿ.
ಹಓ ಹೋ
ಎ ರಿಕ್ವೆಸ್ಟ್ ಮಾಡದು ಮೊದ್ಲು.
ಹ್ಮ್
ಅ ರೆಕಮೆಂಡ್ ಯಾರ್ನಾರ ಕರ್ಕೊಂಡ್ ಬರ್ತವಿ.
ಹ್ಮ
ತಾರ ಆತರ ಏನಿಲ್ಲ ಇಲ್ಲಾಂದ್ರೆ ನಾ ನಿ ಕೋರ್ಸೆಮ ಅಂತ ಹೇಳ್ಬಿಡ್ತೀನಿ.
ಹೌದಾ?
ಹಾ
ಹ ನಮ್ ವಾರ್ಡನ್ ಚೆಕ್ ಮಾಡಲ್ವ ನಿಮಗೆ ಏನು ಹಾಲ್ ಟಿಕೆಟ್ ಅದು ಕಾಲೇಜ್
ಚೆಕ್ ಮಾಡಲ್ಲ.
ಹ್ಮ
ಹ್ಮ ಹುಂ ಆಯ್ತ ಹೇಳ್ಬಿಡ್ತೀನಿ ಆಯ್ತು.
ಔಟಾಫ್ ನಿಂದಾ ನಿಮ್ಜತೆ.
ನಮ್ಜೊತೆೆ ಔಟಾಫ್ ಯಾರು ಇಲ್ಲ.
ಇಲ್ಲ ಯಾರಾದ್ರು ನಿಮ್ಮ್ ಹಾಸ್ಟೆಲಲ್ಲಿ ಔಟ್ ಆಫ್ ಬೇರೆರವ್ರೂ ಇದ್ದಾರೆನೊ.
ಬೇರೆ ರೂಮ್ನನಲ್ಲೆನೆ ಇರ್ಬೋದು ಆದ್ರೆ ನಮ್ರೂಮಲಲ್ಲ.
ಹೌದಾ ಅಂದ್ರೆ ಎಷ್ಟು ಜನ ಇರ್ಬೋದು?
ಇರ್ಬೊದಣ ಆದ್ರೆ ನಮ್ರು ಆರಾಮಾಗಿ ಒಂದು ಜೀವ್ನ ಮಾಡ್ಬೋದಣ ಇಲ್ಲಿ ನಮ್ ಹಾಸ್ಟಲ್ಲಿ. ಹ ಹಾ ನೈಟ್ ಅಂದ್ರ ಆರಾಮಾಗ್ ಬಂದ್ ಮಲ್ಕೊಬೋ ನೋಡಿ ಏನ್ ಕೆಲ್ಸ ಇಲ್ಲ ಅಂದ್ರು.
ಹ್ಮ್
ಇ ಸುತ್ತಮುತ್ತ ಅಂತ ರಗಡ್ ಹಾಲ್ಗಳಿವೆ ನಮ್ ಕಾಲೇಜ ಇಲ್ಲೇ ಅದೆ ಬಾಜು ನಮ್ ಹಾಸ್ಟ್ಲು ಬಾಜುನೇ ಕಾಲೇಜ್.
ಹ್ಮ್
ದೂರನ್ನೆಲ್ಲ ಯಾಕಡೆ ಸುತ್ತಿ ಒಂದ್ ಐವತ್ತು ಮೀಟ್ರ ಆಗಲ್ಲಣ ಅವು.
ಹೌದಾ?
ಹಾ ಇಲ್ಲೇ ಬಾಜುನೇ ಇರೋದು.
ಹ್ಮ
ಮತ್ತೆ ಆ ಕಡೆ ಅಂತೂ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ನಮ್ಮತ್ರ. ಕ ಅಲ್ಲೆ ಪಲಿಟೆಕ್ನಿಕ.
ನಿಂಬಲ್ಲಿ ಇದ ಪಾಲಿಟೆಕ್ನಿಕ್.
ಹ ಮತ್ತೆ ಇಲ್ಲಿರೋದು ಇದೊಂದೆ ಪಾ ನಿಮ್ಮಲ್ಲಿ ಏನು ಇಲ್ಲ.
ಅಯ್ಯೋ ನಂಬಲ್ಲಿ ಇದೆಯಲ್ಲ ದೋರ್ನೋಳಿ.
ಪಾಲಿಟೆಕ್ನಿಕ್ ಇದೆಯಾ ಅಲ್ಲಿ.
ಹೂಂ
ಹಂಗೇನಿಲ್ಲಾ ಗರು ಡಿಪ್ಲೊಮಾ ಕಾಲೇಜ್ ಇದೆಯಾ ಅಲ್ಲಿ.
ಹಾ
ಇಲ್ಲ ಆ ಇರಬೋದ ಏನೋಪ್ಪಾ ಇದು ಇರ್ಲಿಕ್ಕಲ್ವಲ್ಲಾ ಇಂಜಿನಿಯರಿಂಗ್ ಕಾಲೇಜು?
ಇಂಜಿನಿಯರಿಂಗ್ ಇಲ್ಲಾ.
ಅದೇ ಇಂಜಿನಿಯರಿಂಗ್ ಇರೋದು ಒಂದೇ ಕಾಲೇಜ್ ಇಲ್ಲಿ.
ಹೌದಾ.
ಹ್ಮ್ ಅದೇ ನಾನ್ ಪಾಲಿಟೆಕ್ನಿಕ್ನು ಇಲ್ಲಾ ಅಂತ ಮಾಡಿದ್ದೇ ಅರ್ಗಿರೆಲ್ಲಿ.
ಇಂಜಿನಿಯರಿಂಗ್ ಇದೇ.
ಹೌದಾ.
ಹ್ಮ್
ನೀವೂ ಅದೇ ಮಾಡ್ಬೇಕಲ್ವಾ?
ನಮ್ ಡೇಟ್ ಆಫ್ ಬರ್ತ್ ಜಾಸ್ತಿ ಇತ್ತು ತೊಗೊಂತಾ ಇಲ್ಲಾ ಅದು.
ತೊಗೊಲಿಲ್ಲ.
ಹ್ಮ
ಯಾಕೆ?
ಎರಡ್ ಸಾವಿರ್ದ ಆರ್ ಇದ್ರ ತೊಗೊಂತ್ ಡೇಟ್ ಆಫ ಬರ್ತ್ ನಂದ ಎಡ್ ಸಾವಿರ ಐದ್ ಅದು.
ಹೌದಾ
ನಿಂದ ಎಸ್ಟ್ ಡೇಟ್ ಆಫ್ ಬರ್ತ?
ನಾಲಕ್ಕೂ.
ನಿನ್ಕಿನಾ ಒಂದ್ ವರ್ಷ ನಾನ್ ಚಿಕ್ಕೋನು.
ಹೌದೌದೂ.
ಎರಡ್ ಸಾವ್ರದ ಐದ ನಂದು.
ಹ್ಮ್
ಯಾವ ತಿಂಗಳು?
ಫುಲ್ ಹೇಳು ಡೇಟ್
ಯಾವ ತಿಂಗಳು?
ನಮ್ದು ಜ್ಯೂನೂ.
ಇದೇ ತಿಂಗಳಾ ಯಾವ ಡೇ?
ಹ ಫಸ್ಟ್.
ಅಯ್ಯೋ ಹ ಹ ಹೂ ಅಯ್ಯೊ ಅಂದ್ರೆ ಸ್ಕೂಲ್ ಹ ಸ್ಕೂಲ್ದಾಗ್ ಸರ್ಕೊಂಡಿದ ಹಾ ಹಾ
ಹ್ಮ್ ಹ್ಮ್ ಅದ್ ಹೇಳಕ ನಾಚ್ಕೆ ನಮ್ಗ.
ಹೆ ಹೆ ಸ್ಕೂಲ್ ಅಡ್ಮಿಷನ್ ಡೇನಾ?
ಆ
ಹೆ ಹೇ ಹೆ ಹೆ ಹೆ ಹೆ ನಿಂದು
ಆ
ಹ್ಮ್ ಅಂದ್ರೆ ನಂದೊಂದ ನಾವು ನಾ ಹುಟ್ಟಿದ್ದ ದಿನ ಟೀಚರ್ ಡೇ ಸೆಲೆಬ್ರೇಟ್ ಮಾಡ್ತಾರ.
ಯಾವ್ ಡೇ?
ಟೀಚರ್ಸ್ ಡೇ ಸೆಲೆಬ್ರೇಟ್.
ಹ್ಮ ಸೆಪ್ಟೆಂಬರ್ ಹದ್ನಾಕ ಏನೂ.
ಐದ್ ಐದ ಸಪ್ಟೆಂಬರ್ ಐದ.
ಸೆಪ್ಟೆಂಬರ್ ಐದ
ಹ್ಮ್ ಹ್ಮ್. ನಂದ ಗೌರ್ಮೆಂಟ ಎಟ್ ನಮ್ದ ಡೇಟ್ ಎಲ್ಲ
ಹೌದಾ ನಮ್ ಮನೇಲ್ಲ ಏನ್ ಅದೇ ನಂದು ಕೂಡ ಗೌರ್ಮೆಂಟ್ ಏನಿಲ್ಲ.
ಹ್ಮ.
ಬಟ್ ಅದ ಸೆಪ್ಟೆಂಬರ್ ಅಲ್ಲಿ ಅಂದ್ರ ಅವಾಗ ಯಾರ ಹಚ್ಕ ಅವಾಗ ಅರ್ಧ ಇದ ಸಿಲೆಬಸ್ ಮುಗತದಿರ್ ಸೆಪ್ಟೆಂಬರ್ದಾಗ
ಹ್ಮ ಹ್ಮ.
ಅಂದ್ರೆ ಇಲ್ಲಿ ನಂದೇ ಇರ್ಬೋದ ಡೇಟ್ ಆಫ್ ಬರ್ತದ. ನಮ್ಮ್ನೇಲಿ ಕೂಡ ಇತ್ತ ನನ್ ಡೇಟ್ ಆ ಬರ್ ನೋಡಿ
ನಮ್ಮ್ನೇಲಿ ಇಟ್ಟಿದ್ರ ಅಂತ ಅದೆಲ್ಲ ಕಳ್ಕೊಂಡ ಬಿಟ್ಟ್ರೆ ನಮ್ಮ ಅಪ್ಪಮ್ಮನ್ಗೂ ನೆನ್ಪಿಲ್ಲ ಅದೇಟ್
ಹೌದ.
ಹೀಗಾಗಿ ಗರ್ಮೆಂಟ್ ಡೇಟಾ ಹಾಕ್ಬಿಟ್ಟವ್ರ ಇಲ್ಲಿ ಹೊಸ ಸ್ಕೂಲಲ್ಲಿ
ಹ್ಞೂ.
ಹ್ಮ ಮತ್ತೆ ನನ್ನ ಹೆಸರ ಕೂಡ ಅವ್ರ ಇಟ್ಕೊಂಡ್ದ
ಹ್ಮ.
ಅಂದ್ರ ನಮ್ಮ ಮನೇಲಿ ಏನು ಸಿದ್ದಪ್ಪ ಈತರ ಹೆಸರಿಡಕ ಹೋದ್ರು.
ಹ್ಮ.
ಆ ಬಿಡಸೋರ ಇದ್ರ ಅದ ಬೇಡ ಈ ಹೆಸ ಇಡಣ ಅಂತ ಹೇಳಿ ಅವ್ರ ಹೆಸ ಬರ್ಕೊಂಡ ಬಿಟ್ರ.
ಹೌದಾ
ಅ ಅವಾಗೇನ ಆಧಾರ್ ಕಾರ್ಡ್ ಆತರ ಏನ ಇರ್ಲಿಲ್ಲ.
ಏ ನಮ್ಮ ಕಡೆ ಏನಿದ್ದಿಲ್ಲ ಅವಗ
ಹ್ಮ ಕೈ ಕ್ಯ ತಾಕ ಬಿಟ್ರ ಆಯ್ತು.
ಸೆ ನಾನುದು ನಂದ ಕೂಡ ಸೇಮ್.
ತಾಗ್ಬ ಬಿಡತ ಅಂದ್ರೆ ಆಯ್ತು ಅಡ್ಮಿಷನ್ ಮಾಡ್ಕ ಬಿಡ್ತಿದ್ರು ತಗ್ಲಿಲ್ಲ ಅಂದ್ರೆ ಇನ್ನು ಒಂದ ವಾರ ಬಿಟ್ಟ ಬಾ ಅನ್ನೋರ ಅವರು
ಹ್ಮ.
ವಾರ ಹೋಗ್ಲಿ ಮುಂದಿನ ವರ್ಷ ಅಂತ ಹೇಳೋರ.
ಹ್ಮ.
ಹ್ಮ ಎಪ್ಪ ಇವಾಗೇನ ಇಲ್ಲ.
ಇವಾಗ ಎಲ್ಲಾ ಇವಾಗ ಯಾರ ಅಡ್ಮಿಷನ್ ಮಾಡ್ಬೇಕ. ಅಂದ್ರ ಆಧಾರ್ ಕಾರ್ಡ್ ಬೇಕು ಮತ್ತೆ ಛಾಯಾನು ಪತ್ರ ಬೇಕು ಎರಡು ಬೇಕು.
ಹ್ಮ ಜನನ ಬೇಕ ಮೇನ್
ಹ್ಮ.
ಹ್ಮ ಮತ್ತೇನ ಬಿರಿಯಾನಿ ಮಾಡಿಲ್ವಾ ಉರಿಗ ಬಂದಮೆಲ ಒಟ್ಟ
ಇಲ್ಲ ಗುರು ಮಾಡಲ್ಲ ಮಾಡ್ಬೇಕಂತೀನಿ ಇವಾಗಲ್ಲ ನಾಳೆ ನಮ್ ಫ್ರೆಂಡ್ಸ್ ಎಲ್ರು
ಹಾ
ಮಾಡೋಣ ಅಂತ ಹೇಳಿದಲ್ ಬಿರಿಯಾನಿಲ್ಲಾ.
ಹಾ
ಅರೆ ಬಾಳ ದಿನ ಆಯ್ತು ಏನ ಚಿಕನ್ ಮಾಡೋಣ ಹೊಲ್ದದಲ್ಲಿ ಅಂತ ಹೇಳಿದಾರ.
ನಿಂಗ್ ಮಾಡಕ್ ಬರ್ತ ಬಿರಿಯಾನಿ
ಹ್ಮ್ ಮೊದಲ್ ಬರ್ತಿತ್ತು ಇವಾಗ ನೆನಪಿಲ್ಲ
ಹೌದಾ
ನಿಮ್ಗ್ ಬಾರುತ್ತ
ಏ ಇಲ್ಲಪ್ಪಾ
ಹ್ಮ್
ಇಲ್ ನಮ್ ಫ್ರೆಂಡ್ ಅವ್ನ ಅವ್ನ್ ಮಾಡ ಬಿರಿಯಾನಿನ್ ಮಾಡಲ್ಲ ಆದ್ರೆ ಚಿಕನ್ ಸಕ್ಕತ್ತಗೆ ಮಾಡ್ತನ
ನಾನ್ ಚಿಕನ್ ಮಾಡ್ತೇನಿ ಬಿರಿಯಾನಿ ಬರುತ್ತೆ
ಹ್ಮ ಕುಕ್ ಮತ್ತೆ ಯಾವಗಾದ್ರೆ ಮಾಡಕ್ತಿರಾ ಬಿರಿಯಾನಿ ಬರ್ತೀನಿ
ಬನ್ನಿ ಬ್ರೋ
ಹೇಳಿ ಯಾವಾಗ ಫ್ರೀ ಇರ್ತಿರಿ
ದಿನ ಬನ್ನಿ
ಹ್ಮ್ ಹೇಳಿಬೇಕಗುತ್ತೆ
ಮದುವೆ ಮದ್ವೇಗ್ ಬನ್ನಿ
ಯಾರ್ ನಿಮ್ ಮದ್ವೆಗ
ಹ್ಮ
ಮದ್ವೇಗ್ ಬರ್ತೀವಣ್ಣ ಅದಕ್ಕೇನು
ಹ ಈ ವರ್ಷ ಆದ್ರೆ ಏನೋ ಒಂದ್ ಜಾಬ್ ಆಯ್ತಂದ್ರೆ
ಹಾ
ಮುಂದ್ಲು ವರ್ಷನೆ ಮದುವೆ
ಹೌದಾ
ಹ್ಮ್
ಹಾಗೆ ಹಾಗೆ ಜಾಬ್ ಮಾಡಿ ಮೊದ್ಲು
ಜಾಬ್ ಅಯ್ತು ಅಂದ್ರೆ ಮುಂದನ್ ವರ್ಷನ ಮದ್ವೆ
ಹ ಹಾ
ಹ್ಮ್
ಯಾವ ಅವ್ರಬ್ಬು
ಹ್ಮ ನೀವು ಮಾಡಿ ಬ್ರೋ
ಅದೇಣ್ಣ ಮಾಡ್ತಿನಿ ನಾನು
ಹ್ಮ ಸ್ವಲ್ಪ ಬಿಡಿ ಸೋಷಿಯಲ್ ಮೀಡಿಯಾ ಬಿಡಿ
ಹ್ಮ್ ಬಿಡ್ಬೇಕು
ಹ್ಮ್
ಬಿಡಕ್ ಟ್ರೈ ಮಾಡ್ಬೇಕು ಈಗ ಹ
ಬಿಡು ಆದಷ್ಟು ಬೇಗ ಸ್ವಲ್ಪ ಬಿಡು ಸೋಷಿಯಲ್ ಮೀಡಿಯಾ
ಹಾ ಸರಿ
ಹ್ಮ್
ಅದು ಬಾಳ ಡೇಂಜರ್ ಸೋಷಿಯಲ್ ಮೀಡಿಯಾ ಸರಿಪ ಒಂದ್ ಕಾಲ್ ಬರ್ತಿದೆ ಆಮೇಲ್ ಕಾಲ್ ಮಾಡ್ಲಾ
ಹಾ ಸರಿ
ಹ